ಹಲೋ.
ನಮಸ್ಕಾರ.
ನಮಸ್ಕಾರ ನಿಮ್ಮ ಹೆಸರು.
ನಮ್ಮ ಹೆಸ್ರು ಚಿನಿಮ್ಮ ಅಂತ ನಿಮ್ಮ್ ಹೆಸ್ರು.
ನಮ್ ಹೆಸರು ಭೂಮಿಕಾ ಅಂತ.
ಹಾ. ಅಂದ್ರೆ ನಮ್ಮ ಅಜ್ಜಿ ಹೆಸರು ಭೂಮಮ್ಮ ಅಂತ ಅವರು. ಅಂದ್ರೆ ಈ ಕಾಲದಲ್ಲಿ ಕಲಿಯಕ್ ಆಗಲ್ವಲ್ಲಾ ನಂಗೆ.
ಹ್ಮ್ ಹೌದೌದು.
ಅದಕ್ಕೆ ಭೂಮಿಕ ಅಂತತರಲ್ಲ.
ನ ಕಾಲ್ ಎಾವ ಶಾಪಿಂಗ ಮಾಡ ಯಾವು ಬರ. ಟೈಪ್ ಮಾಡಿದ್ರೆ ಟೈಪ್ ಮಾಡ್ತ ಇಲ್ಲ ಸೌಂಡ್ ಬಾಳ್ ಬರುತದೆ.
ಸು ಟೈ ಮಾಡ ಸು.
ಕೌನ್.
ಹ್ಮ.
ಮತ್ತೆ ಹೇಳ್ಬೇಕು ನೀವು.
ನೀವ್ ಹೇಳಿ.
ನಾವೇನ್ ಹೇಳೋದ ಏನ್ ಮಾಡ್ತಾ ಇರೋದು ನೀವು.
ನಾವವು ಇನ್ ವ್ಸ ಹೆಂಗ ಮಾಡ್ಕೊಂಡಿದ್ವಿ.
ಹಾ ಓದ್ತಾ ಇರೋದಾ ಇನ್ನು. ನಮ್ಗೆ ಮದ್ ವವೆ ಆಗಿದೆ.
ಹ್ಮ ಮಂ ಹೋಗಿದೆ ನಿಮ್ಗೆ.
ಹ ಮದುವೆ ಆಗಿದೆ ಇವಾಗ ಒಂದು ಸಿಕ್ಸ್ ಮಂತ್ಸ್ ಆಯ್ತು ಅಷ್ಟು.
ಹ ಇನ್ನು ಗುಡ್ ನ್ಯೂಸ್ ಹೇಳಏಲ್ವಾ.
ಇಲ್ಲ ಇಲ್ಲ ಇಲ್ಲ ಫಸ್ಟ್ ನಾವ್ ಎಂಜಾಯ್ ಮಾಡ್ಬೇಕಲ್ಲ ಲೈಫ್ ನ ಆಮೇಲೆ
ಹೌದು ನಿಜ ನಿಜ ನಮಗೂ ಅದೇ ಮೈಂಡ್ಸೆಟ್ ಇದೆ ಹ್ಮ ನಣ ಏನಾಗುತ್ತೋ
ಹ್ಮ್ ಚೆನ್ನಾಗಿರೋಸತ್ರ ಜೀವನ ಚೆನ್ನಾಗಿರುತ್ತೆ
ಹ್ಮ್ ಮತ್ತೆ ನೀವೇನ್ ಓದಿದ್ರಿ
ನಾವು ಇಂಜಿನಿಯರಿಂಗ್ ಓದಿದ್ವಿ ಮುಕ್ಸಿ ಒಂದ ಐದ ವರ್ಷ ಆಯ್ತು
ಐದ್ ವರ್ಷ ಆಗೋಯ್ತಾ
ಹ್ಮ್ ಜಾಬ್ ಮಾಡ್ತಾ ಇದ್ವಿ
ಮತ್ತತ್ ಐದ್ ವರ್ಷಮೇಲಿ ನಿ ಮದ ಆದ್ರ
ಹ್ಮ್ ಇಂಜಿನಿಯರಿಂಗ್ ಎಲ್ಲಾ ಮುಗಿಸಿ ಒಂದ್ ಐದ್ ವರ್ಷ ಆದ್ಮೇಲೆ ಮದ್ ಆಯ್ತು ಜಾಬಿಗೆ ಬಂದಿದ್ದು
ಮತ್ತೆ ದ ವರ್ಷದಲ್ಲಿ ಏನ್ ಮಾಡ್ತಿದ್ರ ಐದುರ್ಷ ಗ್ಯಾ ಅಲ್ಲಿ ಏ ಮಾಡ್ರಿ ನೀವು
ಜಾಬ್ ಮಾಡ್ತಾ್ದೀವಿ
ಓ ಅಂದ್ರ ನೀವ ಏನ್ ಏನ್ ಜಾಬ್ ಏನ್ ಜಾಬ್ ಮಾಡ್ತಿದೀರಿ
ನಾವು ಇನ್ಫೋಸಿಸ್ ಕಂಪನಿಯಲ್ಲಿ ಓದ್ತಾ ಇದ್ವಿ
ತ್ತಲ್ವಾ
ಇವಾಗು ಹೋಗ್ತಾ ಇದ್ದೀವಿ ಮನೇಲಿ ಕುೂತ್ಕೊಂಡು ಏನ್ ಮಾಡೋದು
ಹೌದು ನಿಮ್ಜ ಅದೇ ಇನ್ಫೋಸಿಸ್ ಅಲ್ಲ ಅಂದ್ರೆ ಎಲ್ಲಿ ಬಿಡ್ತಾರೆ ಅದೇನೆ ಇಂಟಾನ್ಷಿಪ್ ಎಲ್ಲ ಕ್ರ್ಯಾಕ್ ಮಾಡಿದ್ರಾ
ಹ್ಮ್ ಮಾಡಿದ್ವಿ ಬೇಜಾನ್ ಬರ್ತಾ ಇತ್ತು ನಮ್ಗೆ ಸಾಕಾಗಿ ಬಿಟ್ಬಟ್ವಿ
ಹೂ ಹಾ ಹಾ ನಿಮ್ ಹಸ್ಬೆಂಡ್ ಏನ್ ಮಾಡ್ಕೊಂಡಿದಿದ್ದಾರೆ
ನಮ್ಮ ಹಸ್ಬೆಂಡ್ ಸೋ ಏರೋಪ್ಲೇನ್ ಓಡಸ್ತಾರೆ
ಹಾ ಹಾ ಅಂದ್ರೆ ನಿಮ್ಗೆ ಅಂದ್ರೆ ನಿಮ್ಗೆ ಇದು ಮನೆ ಯಲ್ಲಿ ಸ್ವಲ್ಪ ಬೋರ್ ಆಗುತ್ತೆ ಅಲ್ವಾ ಯಾವಾಗೋ ಬರ್ತಾರೆ ಮನೆಗೆ
ಹೂಂ ಯವ್ವ ವಾರದಲ್ಲೇ ಒಂದ್ಸತಿ ಬರೋದು ಜಾಸ್ತಿ ಅದೆ ಯಾವುದ್ಯಾವುದೋ ದೇಶದಲ್ಲಿ ಇರ್ತಾರೆ ಮನೆಗ್ ಬಾಂದ್ರೆ ಆ ದೇಶದಲ್ಲಿ ಇದ್ದೀನಿ ಈ ದೇಶದಲ್ಲಿ ಇದ್ದೀನಿ ಅಂತ ಹೇಳ್ತಾರೆ
ಹ ನೀವೂ ಬಿಡಿ ನೀವು ಯಾವಾಗಾದ್ರೂ ಓಡ್ಬೇಕಂದ್ರೆ ಸ್ವಲ್ಪ ಸುಲಭ ಆಯ್ತಲ್ಲಾ
ನಮ್ಗೆ ನಮ್ ದೇಶನೇ ಚೆನ್ನಾಗ್ ಅನ್ಸುತ್ತೆ ಬೇರೆ ದೇಶ ಎಲ್ಲ ನೋಡಿದ್ರೆ ಅಲ್ಲಿ ಪುಳ್ಳ ಅದೆಲ್ಲ ತಿಂತಾರಂತೆ ಇವ್ರು ಯಾವಾಗೋ ಯಾವಾಗಾದ್ರೂ ಬೇರೆ ದೇಶದಲ್ಲಿ ಹೋಗಿದ್ದಾಗ ಅ ಹೋಟೆಲ್ ಎಲ್ಲ ಕೊಟ್ಟಿರ್ತಾರಲ್ಲ ಅವರಿಗೆ ಇರೋಕ್ಕೆ ಅವಾಗ ವೀಡಿಯೋ ಕಾಲ್ ಮಾಡಿ ತೋರ್ಸಿ ತಾ ಇರ್ತಾರೆ ಅಲ್ಲಿ ಹುಳಗಳು ಜಾಸ್ತಿ ತಿಂತಾರಂತೆ ಹುಳ ಹಾವು ಹಾವೇನು ತಿನ್ನಲ್ಲ ಕಪ್ಪೆ ಸಮೇತ ತಿಂತಾರಂತೆ ಅಲ್ಲಿ
ಯಾಪ್ಪ ಅಂತವೆಲ್ಲ ಅಂತ ದೇಶಕ್ಕೆಲ್ಲ ನಾ ಅಂತ ದೇಶ ಚೈನಾ ಇರ್ಬೇಕದು
ಹೂಂ ಅದೆಲ್ಲೆಲ್ಲೇ ಹೋಗ್ತಾರೆ ಅದೇನೇನು ಶಿಫ್ಟ್ ಅಂತ ಇರುತ್ತಂತೆ ದಿನ ಎಷ್ಟು ದಿನ ಆ ದೇಶ ಈ ದೇಶ ಅಂತ
ಹಾ ಹಾ ಹಾ ಹಾ
ಅಲ್ಲೆಲ್ಲ ಹೋಗ್ತಾ ಇರ್ತಾರೆ
ನಾ ನಿಮ್ದು ಬಿಂದಾಸ್ ಜೀವನ
ಇಲ್ಲ ಅಷ್ಟೇ ಏನ್ ದುಡಿಯೋದು ತಿನ್ನೋದು ಮಲ್ಗೋದು ಅಷ್ಟೇ
ಹ್ಮ್ ಮತ್ತೆ ಏನ್ ತಿಂದೆ ಬೆಳಗಿಂದ
ಬೆಳಗ್ಗೆಯಿಂದ ಏನ್ ನಾನ್ ಮನೇಲಿ ಏನ್ ಅಡ್ಗೆ ಮಾಡಲ್ಲ ಒಬ್ಳೇ ಇರ್ತಿನಲ್ಲ ಬೆಳಗ್ಗೆ ರೆಡಿಯಾಗಿ ಆಫೀಸ್ಗೆ ಆಫೀಸ್ ಅಲ್ಲಿ ಕೊಡ್ತಾರೆ ತಿಂಡಿ ಬೆಳಿಗ್ಗೆ ತಿಂಡಿ ಬೆಳಿಗ್ಗೆ ದೋಸೆ ಕೊಟ್ಟ ಇವತ್ತು ದೋಸೆ ತಿಂದು ಮತ್ತೆ ಕೆಲಸ ಎಲ್ಲ ಶುರು ಮಾಡಿ ಮಧ್ಯಾಹ್ನ ಒತ್ತು ಅನ್ನ ಸಾಂಬಾರು ಚಪಾತಿ ಇತ್ತು ತಿಂಕೊ ಮತ್ತೆ ಕೆಲ್ಸ ಮಾಡಿ ಮನೆ ಬರಷ್ಟ್ರಲ್ಲಿ ಏಳು ಎಂಟು ಗಂಟೆ ಆಗತ್ತೆ ಮತ್ತೆ ಸ್ವಲ್ಪ ಏನನ್ ಮಾಡ್ಬೇಕನ್ನೋ ಮನ್ಸ ಇದ್ರೇ ಅಡಗೆ ಮಾಡ್ತೀವಿ ಇಲ್ಲಾ ಅಂದ್ರೆ ಏನಾದರೂ ಆರ್ಡರ್ ಮಾಡ್ಕೊಂಡು ತಿಂತೀವಿ ಅಷ್ಟೇ
ಓ ನೀ ಬೆಂಗಳೂರ್ ಅಲ್ವ ಆರ್ಡರ್ ಮಾಡ್ಕೊಬೋದು ಬಿಡು
ಹ್ಮ ಏನಾದ್ರು ಮತ್ತೆ ಒಬ್ಳೇ ಇರ್ತಿನಲ್ಲಾ ಅದು ಮಾಡ್ಕೊಳಕ್ಕೂ ಬೇಜಾರ್ ಆಗತ್ತೆ
ಹ್ಮ್ ಮತ್ತೆ ಅತ್ತೆ ಮಾವ
ಅತ್ತೆ ಮಾವ ಇಲ್ಲ ಅವರು ಅಂಥವ್ರ ಬೇಡ ಅಂತಾನೇ ಹುಡುಕಿ ಮದ್ವಿ ಆಗಿದ್ದೀನಿ
ಹೂಂ ಹಂಗಾದ್ರೆ ಫುಲ್ ಫುಲ್ ಬಿಂದಾಸ್ ರಿ ನಿಮ್ ಜೀವ್ನ ಏನ್ ಚಿಂತೆ ಇಲ್ಲ ಯಾರ್ ತಂಟೆ ಇಲ್ಲ ಆರಾಮಾಗಿ ನೀವಾಯ್ತು ನಿಮ ಗಂಡ ಆಯ್ತು
ನಮ್ ಗಂಡನು ಇರಲ್ಲ ನನ್ ಒಬ್ಳೆ ಅವನು ಯಾವಾಗಾದರು ತಿಂಗಳಲ್ಲಿ ಒಂದ್ಸತಿ ತಿಂಗಳಲ್ಲಿ ಎರಡ ಸತಿ ಬಂದ ಹೋಗ್ತಾನ ಅಷ್ಟೇ
ಹಾ ಮತ್ತೆ ನೀವೆಲ್ಲಿ ಪ್ರವಾಸಕ್ ಹೋಗಿಲ್ವಾ
ನಾವ್ ಹೋಗಿದ್ವಿ ಯಾವದೋ ದೇಶಕ್ಕ ಕರ್ಕೊಂಡ ಹೋಗಿದ್ರು ದೇಶದ ಹೆಸರೆ ಮರ್ತೋಗ್ಬಿಟ್ಟೈತಿ
ಹ್ಮ್ ಯಾವ್ ಯಾವ್ ದೇಶಕ್ಕೆ ಹೋಗಿದ್ದೀರಿ ನೀವು
ಏ ಅಲ್ಲ ಅಲ್ಲ ಮಲೇಷಿಯಾ ಅನ್ಕೋತೀನಿ ಹೋಗಿದ್ದು
ಹಂಗಂದ್ರೆ ನೀವು ಅಷ್ಟ್ ದೇಶ ಸುತ್ತೀರಿ ನೆಂಪು ಇಲ್ಲ ನೀವ್ ಯಾವ ದೇಶ ಹೋಗಿದ್ದೀರಾ ಅಂತ
ಅದೆ ನಂಗ ಆ ದೇಶ ಸುತ್ತದಳ ಏನು ಇಷ್ಟ ಷ್ಟ ಇಲ್ಲ ಇಲ್ಲೇ ನಮ್ಮ್ ದೇಶದಲ್ಲಿ ನಂಗೆ ಕೇದಾರ್ನಾಥ್. ತೊಗಬೇಕಂತ ಜಾಸ್ತಿ ಆಸೆ.
ಹಾ ಹೌದು.
ಅದು ಬಿಟೆ ಎಲ್ಲಾ ಕಡೆ ಕರ್ಕೊಂಡ ಹೋಗ್ತಾರ ಅದಕ್ಕೆ ಬೇಜಾರು
ಹ್ಮ್ ಅಂದ್ರೆ ಅದೊಂತರ ಡ್ರೀಮ್ ಪ್ಲೇಸ್ ಎಲಾರ್ಗು ಹೋಗ್ಬೇಕು ಅಂತ
ಹ್ಮ್ ಹ್ಮ್ ಅವ್ರು ಹೇಳ್ತಾರೆ ಜಾಸ್ತಿ ರಜೆ ಸಿಕ್ಕಾಗ ಹೋಗೋಣ ಜಾಸ್ತಿ ರಜಾ ಸಿಕಾಗ ಹೋಗೋಣ ಅವ್ನಿಗಿ ಸಿಗಲ್ಲ ನಾವು ಹೋಗಲ್ಲ
ಹ್ಮ್ ಹೌದು ಹಾ ನೀವೂ ಅಲ್ಲೋ ಹೋಗಬೇಕು ಅಂದ್ರೂ ಪುಣ್ಯ ಮಾಡಿರಬೇಕು ಬಿಡಿ
ಹ ಪೊನ್ಯ ಮಾಡಿರ್ಬೇಕು ಒ ಅದು ಟೈಮ್ ಕರಿಬೇಕಲ್ಲ ದೇವ್ರು ನಮ್ಗೆ ಬನ್ನಿ ಅಂತ
ಹಾ ಮತ್ತೆ ಏನ್
ಏನಿಲ್ಲ ಹೇಳ್ಬೇಕ ನೀವೇ ಮತ್ತೆ ನೀವ್ ಎನ್ ತಿಂದ್ರಿ ಊಟನ
ನಾವು ಅದೇ ಅನ್ನ ಸಾರು
ಹ್ಮ್
ನಾವ್ ಹೊಾಸ್ಟಲ್ ಇರೋದು
ಓಹ್ ಅನ್ನ ಸಾರು ಬಿಟ್ಟು ಮತ್ತೆ ಬೇರೆ ಏನು ಕೊಡಲ್ವ ನಿಮಗೆ
ಇನ್ನು ಕೊಡ್ತಾರೆ ಭಾನುವಾರ ಕೊಡ್ತಾರೆ ಭಾನುವಾರ ಹ್ಮ್ ಹಾಂ ಮಾಂಸಹಾರಿನ
ಏನೇನ್ ತಿಂತೀರಾ ಅದ್ರಲ್ಲಿ
ನಾವು ಅದಲ್ಲಂದ ಚಿಕ್ಕ ಹಂದಿ ತಿಂತೀವಿ
ಹಾ
ಹ ಮತ್ತೆ ಚಿಕನ್ ಅಲ್ಲಿ ನಿಮಗೆ ಕಬಾಬು ಬಿರಿಯಾನಿ ಜಾಸ್ತಿ ಇಷ್ಟ ಮತ್ತ ನಮ್ ಹಾಸ್ಟೆಲ್ ಅಲ್ಲಿ ಚಾರ್ಜ್ ಮಾಡ್ಲೆ ಇಲ್ಲ
ಓಹೋ ಹಂಗೆ
ಹ್ಮ್ ಹಾ ಫಿಶ್ ಜಾಸ್ತಿ ನಮ್ ಫಿಶ್ನ ಮನೆಯಲ್ಲಿ ಯವಾಗಾದ್ರೂ ಓಕೆ ಅಲ್ಲ
ಹ್ಮ್
ಅವಾಗ ಜಾಸ್ತಿ ಮಾಡ್ತಾರ
ಹ್ಮ್
ನೀವು ನೀವು ಬರಿ ಮಾಂಸಹಾರಿನ ಸಸ್ಯಹಾರಿನ
ನಾವು ಸಸ್ಯಾಹಾರಿ ಇದೆಲ್ಲ ತಿನ್ನೋದೇ ಇಲ್ಲ ಹಾ ವೆರಿ ವೆಜ್ ಅದಕ್ಕೆ ಬೇರೆ ದೇಶದಲ್ಲಿ ಹೋಗಕ್ ಅದಕೆ ಮನ್ಸಸ್ ಆಗಲ್ಲ ಅಲ್ ಬರ್ರಿ ಅದೇ ಮಾಂಸಾಹಾರಿನೇ ಇಟ್ಟಿರ್ತಾರೆ
ಹಾ
ಮತ್ತೆ ನೀವು ಪ್ರವಾಸ ಎಲ್ಲಿ ಹೋಗಿಲ್ವಾ
ರಾಸಾಯ ಹೋಗಿಲ್ಲ ನಾವು ಅಂದ್ರೆ ನಿಮ್ದ ದೇಶ ಸುತ್ತಲ್ಲ ಬಿಡಿ ನಾವು
ಹ್ಮ ಹ್ಮ್ ಮತ್ತೆ ಎಲ್ಲಿ ಹೋಗ್ತೀರಾ
ನಾವಲ್ಲೇ ಅಂದ್ರೆ ನಮ್ಮ್ ಊರ್ ಕಡೆ ಪಕ್ಕ ಪಕ್ಕದಲ್ಲಿ ಎಲ್ಲಾದರೂ ಅಂದ್ರೆ ಬೇರೆ ಬೇರೆ ಊರಗೆ ಹೋಗ್ತೀವಿ
ಹಾ ಹಾ
ಸುತ್ತಾಡಕೊಂಡ ಬರ್ತೀವಿ ಅಂದ್ರೆ ಇಲ್ಲೇ ಎಲ್ಲ ಇರ್ತದಲ್ಲ ಅಂದ್ರೆ ನಾವು ನಮ್ಮ ಊರಿಂದ ಒಂದ್ ಮೂವತ್ ಕಿಲೋಮೀಟರ್ ದೂರ ಹೋಗ್ತೀವಿ ಸುತ್ತಾಡ್ಕೊಂಡ್ ಬರ್ತೀವಿ ಮತ್ತೆ ನಾವು ಯಾವಾಗದ್ರೂ ವೀಕೆಂಡ್ ಇದ್ದಾಗ ಫ್ರೆಂಡ್ ಗೆಳತಿಯರ ಜೊತೆ ಎಲ್ಲ ಆಚೆ ಹೋಗ್ ಬರ್ತೀವಿ
ಹ್ಮ್
ಮತ್ತೆ ತಿಂಗಳಿಗ ಒಂದ್ಸಲ ಶಾಪಿಂಗ್ ಹೋಗಿ ಬರ್ತೀವಿ
ಓ ಹೋ
ಹಂಗೆ ಅಂದ್ರೆ ನಾವ್ ಫ್ರೆಂಡ್ಸ್ ಜೊತೆ ಇದ್ದೀವಲ್ಲ ಅಷ್ಟ ಎಲ್ಲಾದ್ರೂ ಹೋಗಬೇಕೆಂದರೆ ಇಲ್ಲಿ ಹತ್ತತ್ರ ಹೋಗ್ಬತ್ತವಿ ಬಟ್ ಎಲ್ಲಾ ದೂರ ಹೋಗ್ಬೇಕಂದ್ರೆ ತೃಪ್ತಿಗೆ ಅಂದ್ರೆ ದ ದೇವಸ್ಥಾನಕ್ಕೆ ಹೋಗೋದೇ ಜಾಸ್ತಿ ತಿರುಪತಿ ಹೋಗಿದ್ದೀವಿ ಧರ್ಮಸ್ಥಳ ಹೋಗಿದ್ದೀವಿ ಮಂತ್ರಾಲಯ ಹೋಗಿದ್ದೀವಿ
ಹಾ
ಹಂಗ ಹಂಗ ಹಂಗ ಮಾಡ್ತೀವಿ ನಾವು ಅಂದ್ರೆ ಈ ಕಡೆ ಎಲ್ಲೂ ಜಾಸ್ತಿ ಸುತ್ತಾಡಿಲ್ಲ ನಾವಷ್ಟು
ನಾವೆಲ್ಲ ಸುತ್ತಾಡೋದು ಅದೇ ಹೇಳ್ತಾ ಇದ್ದೀನಲ್ಲ ನಾವ್ ಬೇರೆ ದೇಶಕ್ಕೆ ಹೋದ್ರು ನಮ್ಗೆ ಅಲ್ಲಿ ವಾತಾವರಣ ಆಗ್ಲಿ ಊಟ ಆಗ್ಲಿ ಏನೋ ಅಡ್ಜಸ್ಟೇ ಆಗೋದಿಲ್ಲ ಅದು ಬರೀ ಮಾಂಸಾಹಾರಿ ಅದೆಲ್ಲ ಇರುತ್ತೆ ಅಲ್ಲಿ ಚೆನ್ನಾಗೆ ಅನಿಸಲ್ ಸುಮ್ಮನೆ ಅಲ್ಲಿ ಇರೋ ಜಾಗ ಎಲ್ಲ ನೋಡಕ್ಕೆ ಹೋಗ್ಬೇಕು ಅಷ್ಟೇ
ಹ್ಮ್ ಮತ್ತೆ ಏನ್ ಸಮಾಚಾರ
ಏ ಮತ್ತೆ ಏನಿಲ್ಲ ನಿಮ್ಮ ಕುಟುಂಬದಲ್ಲಿ ಎಷ್ಟ ಜನ ನೀವು
ಹಾ ಹಾ
ಕುಟುಂಬದಲ್ಲಿ ನೀವ ಎಷ್ಟು ಜನ
ನಾನ ಒಬ್ಳೇ ಅಪ್ಪ ಅಮ್ಮ ನಾನು ಅಷ್ಟೆ ನೀವು
ನಾವು ನನ್ನ ಹಿಂದೆ ಒಂದ ಐದ್ ಜನ ಇದ್ದಾರೆ
ನಿಲ್ ದೊಡ್ಡವರಾ
ಹಾ ದೊಡ್ಡವ್ರು ನಾನೇ ಚಿಕ್ಕವ್ರು
ಹಾ
ಹ್ಮ್ -ಹೆಂಗೇನ ದೊಡ್ಡ ಇಟ್ಟೋರು ಇದಾರೆ ನಾನೇ ಚಿಕ್ಕೋರು ಅಂದ್ರೆ ನಮ್ಮ ಅಣ್ಣೂರು ಇದ್ದಾರೆ ನಾಲ್ಕ್ ಜನ ಆಮೇಲ್ ನಾನು
ನಿಮ್ಮ ನಾಲ್ಕು ಜನ ಅಣ್ಣಂದ್ರು ನೀವು ಮತ್ತೆ ನಿಮ್ ಕೆಳಗಡೆ ಇನ್ ಐದ್ ಜನ ಮಕ್ಳು
ಅಲ್ಲ ಅಲ್ಲ
ಅಂದ್ರೆ ಟೋಟಲ್ ಇರೋದು ನೀವ್ ಐದು್ ಜನಾನ ಓಕೆ ಓಕೆ ಅರ್ಥ ಆಯ್ತು ಅರ್ಥ ಆಯ್ತು
ಹ್ಮ್
ನಾನ್ ಅನ್ಕೊಂಡೆ ನೀವು್ ನಾಲ್ಕು ಪ್ಲಸ್ ನೀವೊಂದು ಲಸಿಕೆಗಳು ಐದು ಅಂದನ್ಕೊಂಡಿದ್ದೆ
ಇಲ್ಲ ಇಲ್ಲ ಇಲ್ಲ
ಹಾ ಹಾಗ್ರೆ ಅಣ್ಣಂದ್ರೆಲ್ಲಾ ಇವಾಗ ಅ್ಣಂದ ಕೂಡ ಮದುವೆ ಆಗಿರುತ್ತಲ್ವಾ
ಎಲ್ಲರಿಗೂ ಮದುವೆ ಆಗಿದೆಯ ಫಸ್ಟ್ ಅನ್ನ ಸೆಕೆಂಡ್ ಅನ್ನ ಮಕ್ಕಳೆಲ್ಲ ಹಿಂದಿ ಬಸ್ ಮತ್ತೆ ಇಂಜಿನಿಯರಿಂಗ್ ಅದ ನೋ ಓದ್ತಾವ್ರೆ
ಓ ಅಷ್ಷು ದೊಡ್ಡ ಮಕ್ಕಳು
ಹ್ಮ್ ನಮ್ಗಿನ ದೊಡ್ಡವರಲ್ಲ
ಹೌದ ಹೌದು
ಸರಿ ಮತ್ತೆ ನೀವು ಕಾಲ ಇರುವಾಗ ಫೋನ್ ಮಾಡಿ
ಹಾ ಸರಿ ಸರಿ ಮಾಡ್ತೇನೆ